ಅಲೋ
ಹಲೋ ಆರ್ಯ ಅರಿ ಬಂತಲ್ಲ ರೀ ನೀ ಬಂತತ್ದ ನನಗ ಹಂಗೆ ಟ್ರೈ ಮಾಡನ್ ಬಂದೆ ತೋಡ್ ಅವನು ಒಂದ್ ತಾಸು ಒಂದ ದಿನ ಹ ಅಂತಿದ್ದ ಟೈಮ್
ಹಾ ಅಲ್ಲ ಮತ್ತಿಗೆ ನಂದೇಏನು ನಂದೇನು ನಾನನ್ ಹೆಂಗಗೆ ಹಚ್ಬಬೇಕ
ಹಾ ನೀನ್ ಹಚ್ಚತ್್ ನಾನ್ ಹೇಳ್ಕ ಕೊಡ್ತೀನಿ ತಳಿ ನಿನ್ಗೆ ಹಳ್ ಕೊಡ್ತೀನಿ ಅದಾಯ್ತಲ್ಲ ಈಗ ಹತ್ ನಿಮಿಷ ಆದ ಆಮೇಲೆ ಅ ಹತ್ ನಿಮಿಷ ಆದ್ಮೇಲೆ ತಾನೆ ಕಟ್ಟಾಗುತ್ತಾ ತಾನೆ ಕಟ್ಟಾದ್ಮೇಲೆ ಇನ್ನೊಂದ ಲ ಐಲ್ಲ ಅದು ಫಸ್ಟ್ ಕಾರ್ಯಗಳಿಗೆ ಏ ಅಂತ ಐಲ್ಲ ಅಲ್ಲಿ ಇನ್ನೊ್ಲ ಕ್ಲಿಕ್ ಮಾಡು ಕ್ಲಿಕ್ ಮಾಡಿ ಅ ಸಬ್ಮಿಟ್ ಅಂತ ಇರುತ್ತ ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಆಯ್ತ್ು ನಿಂದು ಏಳ್ನೂರ ಇಪ್ಪತ್ತೈದು ಸೆಕೆಂಡ್ ಮಾತಾಡ್ಬೇಕು ನಾನು ನೀನು ಹ್ಮ್ ಹತ್ ನಿಮಿಷ ಡ್ಬೇಕರಿ ಮಾತಾಡ ನನ್ ಗ ಅಮ್ಮಂಟ್ ಬಿಳತಿವಾಗ ನ ಯ ಗ ಈ ನೂರ ರೂಪಾಯಿ ಬಿಳುತ್ತಾ ನಿಂದಗ ಚಿ
ಮಾತಕಂತಗ
ರ್ಡ್ ಟೈಮ್ ಇದೆ ಮೂನೇ ಸಲ ಅಂದ್ರೆ ಅತ್ ಹ ನಿಮಿಷ ಹತ್ತು ನಿಮಿಷ ಇವತ್ತು ಹತ್ತು ನಿಮಿಷ ಇವತ್ತೇ ಆಪ್ ಬಗ್ಗೆ ಎಲ್ಲ ಆತಿ ಇದು ಮಾಡ್ಕೇನಿ ಇದು ಪ್ರೊಸೀಜರ್
ಹ್ಮ್ ಹ್ಮ್್ಮ
ಈಗ ನನನ್ಗ್ ಬಿಳ್ಚಿರ್ತೆ ನಿನಗೂ ಬಿಳ್ಸಿರ್ತಾನ ನಂಗೆ ಇನ್ನು ಡೌಟ್
ನಂದಿ ನನ್ ಏನ
ಅದ ಆಯ್ತಲ್ಲಾ ಈಗ ನಾನ್ ನನ್ ಈಗ ನಾನು ನಂಬರ್ ಕೊಟ್ಟಿಲ್ಲ ನಾನನ್ ಅದನಲ್ಲ ಇನ್ನೊಂದ್ಸಲ ಎರಡ್ ದಿನ ಕಂಪ್ಲೀಟ್ ಮಾಡಿದ್ಮೇಲೆ ಅದ್ ನ ಯ ಕ್ಯೂ ಆರ್ ಕೋಡ್ ಐಡಿ ಇಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಕೇಳುತ್ತಾ ನಾನು ಇದ್ರ ದಸ್ ಿಯದು ಫೋನ್ ಪೇದ ಐಡಿ ಹೇಳ್ಬೇಕು
ಕೆಲ್ಸ ಮಾಡ ನ ನಮ ಕೈತಲ್ಲ ನಂದ ನ ನ ನಂದುಕ ನಿಂತಾ ಕೊಟ್ಟ ಬಿಡತ ಬಸ್ ನ ಅಂದ ನೀನೇ ತಗೊಂಡೇ ಬಿಡತ್ ರೂಪಿ ಆಬ ಬಿಡ್ ದಿಸಸಾಕ್ ದಸನ್ ಮಡಿಕಕ ಮಾಡ ನಾಕ್ ಚನ್ನ ನಾನ್ ಮಾಡ್ಕೊಂಡಂಬಡಣ ಫಸ್ಟ್ ಒಂದ್ ಕೆಲ್ಸ ಮಾಡ ಆಕಂತ ಏನೇ ಎಲ್ಲಾ ತಿಳ್ಕ ಮಾಡತಾ ಆಮೇಲೆ ನನ್ಗಚ್ಚ ಪಸ್ಟ್ ಅದ ಪೂರ್ತಿ ಮೂರ್ತಿ ಏನಐತೆ ನೋಡ ಒಂದ್ ಅರ್ಧ ತಾಸ ಹೂದು ಏ ಸ್ವಪ ಹೇಳದ್ರ ಅರ್ಧ ಮಾಡ ನಾಳೆದ ಫಸ್ಟ್ ತಿಳ್ಕ ಫಸ್ಟ್ ಎಲ್ಲಾ ಕರೆಕ್ಟ್ ತಿಳ್ಕಾ ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ತಿಳ್ಕಂದ ಮೂಗುದೋ ಆಮೇಲೆ ನೀನ ನೀನ ಹೇಳಂಗ ಆಗ್ಬಕ್ ನೋಡ ಅರ್ಥ ಅರ್ಥಾನ ಹೇಳದು ನೀನ್ಗ ಫುಲ್ ಅರ್ಥಡಬೇಕ ಕೇಳಕ್ ಹೋಗ ಕೊಡ್ದ ತಿ ಇದಾಗಿರ್ಬೇಕಕ್ ನನ್ಗೆ ಅರ್ಥಾನ ಹೇಳದು ಅಲ್ಲ ಡ ನಂದಕ್ ನಾಕೊಂಡ್ ಹು ನನ್ಗ್ ಯಾಕಕ್ ನಾ ಒಳ್ಳೆ ಹಾಕ್ಬೇಕು ನಿನಗ ಒಂದು ನಂದ ನಿನಾ ಬ ಕುಳದಲ್ಲಿ ಕರ ರಚಿತರಾ
ನಿಜ ಗ ನ ಇದು ಐಡಿ ಕೇಳ್ತದೆ ಫೋನ್ ಪೇ ಐಡಿ ಕೊಡ್ರಿ ಇಲ್ಲಾಂದ ನಿಮ್ ಬ್ಯಾಂಕ್ ಅಕೌಂಟ್ ಕೊಡ್ರಂತದವಿ ನಾವು
ನಾ್ ನಾಕನೂರು ರೂಪಾಯಿಂದ ನಿಂಂತಿಲ್ಲ ನನಗ್ ದಿವಸ ನಾ ಫಸ್ಟ್ ಅ ಕ ಮಾಡ ದಿವಸಾ ನಾಳೆ ಎಲ್ಲ ಕ್ರಿಕೆಟ್ ಮಾಡಿ ಬಿಡ್ಕಂಬುಡ ಸಾಯಂಕಾಲ ಹ ಬಂಗ್ೂರ್ಲ್ಲಿ್ದಾ ಮುಂಜೆ ನಾ ಆಫಸನ್ ಮಡಿಕ ಮಡ ಕರೆಕ್ಟ್ ಇ ಮಾಡಿ ನಾಕು ನಚ್ಕೊಂತ ಬಿಡಿ ನಾಕ
ಬ್ರಸ್ು ಮುಂಚೆ ಒಂದ್ಸಲ ಹಸ್ತೀನಿ ಮಧ್ಯಾಹ್ನ ಒಂದ್ಸಲ ಹಸ್ತೀನಿ ರಾತ್ರಿ ಸಂಜೆ ಬಂದಾಗ ಯಟೈಮ ಏ ಇಲ್ಲ ಸಿಕ್ ಏ ಯ ರ ಸಿಕ್ಸ್ ಟೈಮ್ ಮಾಡ್ತೇತಿ ನನ್ ಒನ್ ಅವರ್
ಅದೇ ಅದೇಾನ್ ಹೇಳಕ್ಂತನ್ ಸ್ವಪ ಮಾತಾಡತಾರ ತಿರ್ಗಂತಿ ನಾನ್ ಹೇಳತ್ನ ನ ಸೆನ್ ಮಾಡತನ ತರಿೀ ಕೆಡಸ ಬಣ್ಣಿನಾ ಇ ನಾನ್ ಮಾಡ್ತ ಅಂದ್ರೆ ಮುಗ್ ಸ್ಟ್ ಎಲ್ಲ ಕಕ ಅತನ ಒಳ್ಳಿ ಕೆಳಂಗಿರ್ಬಡ ನೀ ನಿನ್ಗ ಪೂರ್ತಿರ್ತವ ಆತ ನಿನ್ ಕೇಳ್ಬಬೇಕ ನಾನ್ ಮಾತಿ ಕೇಳ ಕುಂತೀಿನಿೋರಲ್ಲ ಮಗಲ್ಲಾ ಪೂರ್ತಿ ಅರ್ ಮಾಡ್ಕ ನೀ ಆಗ್ಲಿ ಮು ಬೇ ಅಲ್ಲ ಅ ಹೌದಿಲ್ಲ ಪೂರ್ತಿ ಒಂದ್ ಸಲ ಹಚ್ಚಿ ಎಲ್ಲ ಕರೆಕ್ಟ್ ತಿಕೊ್ಂಬಿಡ ನಿಂದ್ ಅಕೌಂಟ್ ನನ್ ತಂದೆನ ಐತಿ ನಂದ್ ಅಕೌಂಟ್ ನಾ ಕೊಡೋಗಿಲ್ಲ ನಿಂದ ಕೊಡ್ತನ ಇನ್ನ ತಗ ಒಂಬೈೂರತ್ ರೂಪಾಯಿಳುತ್ತೆ ದಸ ನಾಕ ದಿವಸ ಮ್ಕೊಂಬ ಮಾಡಡವ ಆಮೇಲೆ ರುಕ್ಸನ್ಪ್ಪಾ ಅವ್ರರಿಗೆ ಅವ್ರನ ಹೇಳ್ಕೊಡ ಅವರು ರೆಫರ್ ಮಾಡೋ ಅವ್ರ ಅವರು ಎಲ್ಲ ಅವ್ರಿಗೆ ಕರೆಕ್ಟ್ ಅರ್ಥ ಮಾಡ್ಕ ನಾವ್ಏನ್ ಮಾಡಣಾ ಆರ್ ಜನ್ ಮಾಡೋಣಏನೈಐತಿ ಅ್ ಮಾಡ್ಕ ನ ನ ಕರೆಕ್ಟ್ ಪ್ಲಾನ್ ಮಾಡ್ ಬಿಸಾ ಅಚ್ಚ ನಿನ್ಗ ಅಲ್ಲಿ ಶೋರೂಮ್ಾಗ ಆಗಲ್ಲಪ್ಪಾ ಮಾತಾಡದ ಆಗಲ್ಲಪ್ಪ ಅಂತಂದ್ರೆ
ಶೋರೂಮ ದಾಗ ಶೋರೂಮ್ಗ ಒಂದ್ ತಾಸ ಟೈಮ್ ಇರ್ತಾರಿೀ ಅವಾಗ ಯಾವ್ದ್ ಯಾವ್ ಸೆಕ್ಷನ್ ಅಲ್ಲೇ ಮಾಡ ಮುಂಜೆ
ಏ್ ನ ಅದೇ ಸ್ೊಪ್ ನಿ ಅರ್ಥ ಆಗೋದ್ಂಗ ನಾ್ ಮಾತಾಡೋ ಬ್ಯಾಡಾರ ಮಾತಾಡ ಎದಕ್ ಬೇಕತಾ ನ್ೊಕ್ಬೇಕು ಅದಿಲ್ಲ ನಾ್ ಮಾತಾೋ ಯಾಗ ಬೇಕ ರಾತ್ರಿ ಹೆರ ಗಟೆ ಆದ್ರೆ ನಮಗೆ ನಮಗೆಂತಾ ಮಾಡ ಮಾತಡಬೋದು ನವು್ ಪ್ರಶ್ ಅಲ್ಲ ಫೋನ್ ಹಿಡಮ್ಮಫೋನ್ ಹ ಆನ್ ಮಾಡಿ ಬಿಡಮ್ಮ ನಮ್ಗೆ ಏನ್ ಆಾಗಬೇಕಾಗೈತಿ
ಸಳಟ ಚ ಚಲಿ
ಹ್ಮ
ಕೆಲ್ಲಣ ಲ್ಲ ನೀಲ್ಲ ಅ ಬ ಡೌನ್ಲೋಡ್ ಮಾಡ ಇಡ್ತೀನಿವ ಇಡ್ತೀನಿ
ಹಲೋ
ಮ ಕ ಕ ಹ ಅಷ್ಟು ಕ ಕೊ ಎಷ್ಟ
ಹ
ಹ್ಮ್ ಕಟ್ ಮಾಡಾರಬಡ್ತರಿ ಅಗ ಹತ್ತು ನಿಮಿಷ ಆಗವರೆಗ ಹ ವರ್ಷ ಮಾಡಿ ಮ ಹತ್ ನಿಮಿಷ ತಾನ ಕಟ್ಟ ಉಡುತ್ತಾರೆ ಹತ್ ನಿಮಿಷ ತಾನ ಮಾತಾಡ ನಿಪಪ ಕಾಲಯ ಯಾತದು
ಹ
ಹ ನಿಮ ಎಾಯ ರಲ್ಲ ಆ ಫೋನ್ ಹಿಂಗ್ ಇಷ್ಟ್ರ ಮಾತಬೇಕು ನಮ್ ಮಾತಾಡಂತ ನನ್ಸ್ತೇತಿ ಹ ತ ಯಾರ ಅ ರ
ಅಲ್ಲೇ ಅಲ್ಲೇ ಭಾಷಾ ಏನು ಯಾರ್ ಸತೆ ಪೋನ್ ಹಚ್ಚಿದ್ರ ಆಗ್ಲಿ ಮುಗಿಲಿ ಅತಾ ನೋಡ ಅರೆ ಅಂತ ಹೇಳಿಯಲ್ಲ ಬಾರಿ ಉಳ್ಳೆ ಭಾಷೋ ಆಗ್ಲಿ ಮುಗಲಿ ಅತಾೋ ಆಾರಿ ಅಂತ ಹೇಳಿ ರಜುನ್ ಮುಂದ ಅವ ಹೇಳಿಂತ ಭಾರಿ ನೋಡ ಅ ನಾನ ಏನ ಅಚ್ಚನಿ ಅ
ಯಾ ಕೀ ಈ ಕೀ ತಲ್ಲಿ ನಿಂತಲ್ಲೇ ಅದಕ್ಕಾ.
ಏನ
ಹಲೋ ಆರ್ಯ
ಹಾ ಏನಿಲ್ಲಾನ ಅಪ್ಪೋನ ಯಾಡ್ಸಿದ್ದ ತಿನಿ ಹೆಂಗಂದ್ ನೋಡಪ ಭಾಷಾ. ತಾನ ಚಂದನ ಯಾವಾಗೊ ಯಗಲಿ ಮುಗಲಿ ಆಚಾತಾನಾ ಅಂತ ಅಂದಿಲ್ಲ. ಮತ್ತೆ ತಾನ ಅಚ್ಚಂತರ್ ತಾನೆ ಯಾವಾಗಾರ
ಹೂ ಹೂ ಹೇಶವರ್ದಾರ
ಉಟ್ಲಾ ಬಷಾ
ಆತ ಸೀಟದಾಗ ನಾಳ ಅರಿ ಅವತ್ತು ಬುಟ್ ಬಾ ಬುಟ್ ಬಾ ಅನ್ ಕಲೆ ಬಿದ್ದನೆ ನಾನು ಅವತ್ತು ಅಂದ ಎಷ್ಟ್ ಸಲ ಅತಾನ ತಾರೀಶ ಅಂತ ಅಂದ
ನಾನ್ ಇನ್ನ ಇಮಾ ನನ್ ಕ್ಯೂರಸಿಟಿ ಹೆಚ್ಚು ಹುಚ್ಚಿ ಇಡಿದ್ ಬಿಟ್ಟು ನಾನ ಇ ತಿಳ್ಕೊಬೇಕ್ ತಿಳ್ಕೊಬೇಕ್ ತಿಳ್ಕೊಬೇಕ್
ಏ ಅಲ್ಲ ಅದು ವಿಮಾನದ ಆಪ್ ಡೌನ್ಲೋಡ್ ಮಾಡ್ ಹೇಳ್ ಮಾಡನೆ ತ್ತೀಯಾ ಅಂತಲ್ಲ ಹೌದೆನೊ
ಹ್ಮ ಅದು ನಾನು ಹೂ ಹ ಅಯ ಆಗಿಲ್ಲ ತಡಿ ಇನ್ನು ಆರು ನಿಮಿಷ ಐತ್ತಿ ಹಂಗ ಆಡ ನೋಡಮ್ಮ ನಂದೇ ನೇ ಅಂತ ನೆನೆ ಯಾಕ ಕೊಟ್ಟಿಲ್ಲ ನನ್ ಬಿಳಂಗಿಲ್ಲ ಎಂಬತ್ ರೂಪಯಿ ನಿನ್ಗೆ ಬಿಳು
ಹ್ಮ್ ಆರಿಯಾ ಹೂ ಹೂ ಡೈಲಿ ಹಚ್ಚ್ ಬಿಡ್ಡತ್ತೀನಿ ಪೋನ್ ನಿನಗ ಎಷ್ಟ್ ಎಲ್ಪ್ ಆಗುತ್ತೆ ಆ ಸೆಕ್ಷನ್ ಮಾಡ್ ನಾವು ಹೊರಗಡೆ ಹೊರಗ್ ಎಷ್ಟ್ ಚೆನ್ನಾಗಿತ್ತು ನೋಡ ರೀ ಮೋಸ ನಿಮ್ಮ ನಿಮ್ಮ್ ಊರಾಗ ಹೆಂಗೆ ತಮಿನೆಟ ಗಾಳಿ ಬಿಸಿ ಐತಿ
ಮಳಿ ಆಗುತ್ತಾವು ಬರ್ತಾವ್ ಊತ್ ಬಿಡ್ ಜ ಆಗಲ್ ಪೂರ್ತಿ ನಾರ್ಮಲ್ ಆಗಿ ತಣ್ಣಗೈತಿ
ಹಾ ನಮಗ ಅಷ್ಟು ಕಣ್ಣೈತಿ ಮಳೆ ಬರಂಗೈತಿ ಯಾವಾಗ ಬರುತ್ತೋ ಗೊತ್ತಿಲ್ಲ ಬರ್
ಸಖತ ಸಖತ್ ಪಟ್ಟ ಮಳೆ ಬರ್ತೀದೆ ಇದು ಬಿರಿಯಾನಿ ಆಕಸ್ಮಾತ್ ನಾ ಬಂದ್ರೆ ನಾ ಅಪ್ಪಿ ತಪ್ಪಿ ಇನ್ಸೆಲ್ಲಾ ಬಂದ್ರೆ. ಅರ್ಚನ್ ಬಿರಿಯಾನಿ ಮಾಡ್ಸನ್ ಚೆನ್ನಾಗ್ ಮಾಡ್ತಾಳ್ ಆಕಿ ಚನ್ನಾಗ್ ಮಾಡ್ತಳ್ ನಿಜ್ವಾಗಳ್ ಚೆನ್ನಾಗಿ ಮಾಡ್ತಾಳೊ ರೊಕ್ಕ ನಂದೇ ಅಪ್ಪ ರೊಕ್ಕ ನಂದೇ.
ತಕೊಂಬರ್ತ್ ಅಮ್ಮ ಮ್ಯಾಲ ಹೋಗಿ ಮಾ ಬಟ್ಟೆ ಅದವ ಬಟ್ಟೆ ತಕೊ ಬರ್ತೀನಿ ಮ್ಯಾಲ್ ಹೋಗಿ ಹಲೋ ಹ್ಮ್ ಹೇಳು
ನಮ್ದೇ ರೊಕ್ಕ ಬೇಕಾದ್ರೆ ಹೋಗಲಿ ಅಕ್ಕ ಒಂದ್ ಕೆ ಜಿ ಚಿಕನ್ ಇ ಮಟನ್ ಬ ಬಿರಿಯಾನಿ ಮಾಡ್ಸಣ್ ಹೊಟು ಹ ಹೌದ ಐತ ನೋಡಣ ತಗೋ ಬಾ ಇದ್ದೆಲ್ಲಾ ಇಕೊಂಬಿಡು ನನ್ನದ್ ಅಕೌಂಟಗೆ ಏನ್ ಐದೆ ಏನೊ ನೀನದ್ ಐತೆ ಎಸ್ ಬಿ ಅಕೌಂಟ್ ನನ್ನದು ನು ಏನ್ ಮಾಡ್ಬೇಕು ನಿಂದೇ ಕೊಟ್ಬಿಡ್ತೀನಿ ನಮ್ ಕೊಡಂಗಿಲ್ಲ ಅಕೌಂಟ್
ಹ್ಮ್ ಯು ಪಿ ಐ ದು ಕ್ಯೂ ಯು ಪಿ ಐ ಐಡಿ
ಹಾ
ಯು ಪಿ ಐ ಐಡಿ ಆಗ್ಬೇಕ ಅಂತ ಅಂದ ಏನಾಗಗ್ಬೇಕ್ ಆಧಾರ್ ಅಂದೆ ಯು ಪಿ ಐ ಐಡಿ ಆಗ್ ಹ ಪಾಷ್ಟೇ ಅಮೌಂಟ್ ಬಿಳ್ಳತ್ತಾವಂದ ಅದು ಇವಾಗೆ ನಾವು ಮಾತಾಡೈತಿಯೊ ಇವತ್ ನಾನಾ ಇವಾಗ ಸ್ಟಾರ್ಟ್ ಮಾತಡ್ ತಡಕ ಅದು ಇವಾಗ ಕೇಳಲ್ಲಂತಳ ಟೂ ಡೇಸ್ ಆದ್ಮೇಲೆ ಕೇಳುತಂತ
ಈಗ ಮತ್ತೆ ಇನ್ನು ಇನ್ನು ಮುರ್ ಸಿಸನ್ ತಡಿ ಈಗ ಮೂರು ಸೇಷನ್ ಮಾತಾಡಿ ಈಗ ನೀನು ಈಗ ಮೂರು ಸೇಷನ್ ಮಾತಾಡಿಯಾ ಮೂರು ಸೇ ಷನ್ ಮಾತಾಡಿ ಮೂರ್ ಸಲ ಮಾತಾಡ್ ಇನ್ನು ಮೂರ್ ಅದೇನ್ ಇವತ್ತು ಮುಗಸ್ ಬಿಡ್ತಿಯಾ ಆಗಾರೆ ಇನ್ನ ಸ್ವಲ್ಪ್ ಬಿಟ್ಟು
ಅಷ್ಟ ನಿಂಗ ಪೂರ ಮುಗಿಸ್ ಬಿಡ್ತೀನಿ ನಿನ್ನ್ ನಾಲ್ಕು ಸಲಿ ಮಾತಾಡಿ
ಈಗ ಸದ್ಯ ಬೇಡ ಸ್ವಲ್ಪ ಊಟ ಗಿಟ ಮಾತ್ರ ಇನ್ನೊಂದು ಹನ್ನೇರಡು ಗಂಟೆ ಒಳಗ್ ಮುಗಸ್ ಕೊಳ್ಳೋಣ ಯಾಕ್ ತಲೆ ಕೆಡ್ಸಕೊಂತಿ
ಹ್ಮ್ ಮಾತಾಡ್ತೀನಿ ನಿನಗೆ ನಾನ್ ಇವಾಗ ನೀನು ಬ್ಯಾಡ ಅಂದ್ರೆ ಹೊಡೆದ್ ಬಿಡ್ತೀನಿ ನಾನು ಮಾತಾಡ್ಬೇಕ್ ನೀನ್ ಬಿಡು ತಾನಾಗಿ ಕಟ್ಟಾಗುತ್ತೆ ತಡಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳ್ ನಾನ್ ಅಸ್ತೀನಿ ನಿನ್ಗ ನಾನ್ ಅಸ್ತೀನಿ ನಿನ್ಗ
ನಾನೇ ಅಸ್ತೀನ್ ನಾಕ್ ಸೀಸನ್ ಹಾಕವು ಇನ್ ಎರಡ್ ಸೇಶನ್ ಐತಿ ಊಟ ಊಟ ಮಾಡಿ ಮಾಡ್ ಬಿಡಮ್ಮಿ ಇನ್ನು ಎರಡ್ ಸೇಷನ್
ಬಾರ್ ಇವಾಗ ಮುಕ್ಸ್ ಬಿಡಣ ಬಾ ಮ್ಯಾಲ್ ಕುತ್ತಿದ್ದೀನಿ ಆರಾಮ್ಸೆ ಕುತ್ತೀದ್ದೀನಿ ರೀಲಕ್ಸ್ ಬಾ ಹ್ಮ ಇಲ್ಲಂದ್ರೆ ತಡಿ ಊಟ ಆದ್ಮೇ ನಾಲ್ ಬರ್ ನೀವು ಹಾಕಿನಿ ಭಷಣ ಜೋತೆ
ಹ ಈಗ ಇನ್ನೊಂದು ಜನ ಮುಗಸ ಇನ್ನೊಂದು ಹತ್ ಹತ್ ನಾಕು ಜ ಮುಗ್ಸ ಟಲ್ ಮೂರನೇ ದಾಯ ಇದ
ಹಾ ಹ್ಮ್ ಅಸನವ್ರ ಮಾತ ನಡತತೆೆ ಹ್ಮ್ ಹ್ಮ್ ಹ್ಮ ೆ ಕೆ ನೀ ಹೆಂಗಂತನ್ಯ ಹ
ಎರಡು ದಸ ನಾವು ಊಟ ಆದ್ಮೇಲೆ ಎರಡು ದಸೆ ಮುಗಸೋ ನಿ್ದ ಕೆಲಸ ಇರ್ತವು
ಹ್ಮ್ ಈ ಕೆಲ್ಸ ಮಾಡ್ಬೇಕ ಅಡಿಗೆ ಮಾಡ್ಬೇಕ
ನೋಡ ಮಾತ್ ಹೇಬಿಳಾ ಇನ್ನ ಪಕ್ಕ ಕೇಳತಿರ್ಕಂಬಿಟ್ಟನಪ್ಪ ಅಂದ್ರ ನಿನ್ ಅಕೌಂಟ್ಕ್ ಕೊಟ್ಬ ಮಂಗ್ ನಾಳೆ್ ದಿವಸ ಹೋಗೋಲ್ ಹಾಕ್ ಬಬೇಕಾರ ನಾನ್ಡದದಲ್ಲಿ್ದ ನಾ ಆರುಷನ್ ಚಲೋ ಮಾಡಿಬಡಣ ಆರ್ಷನ್ ಮುಗಿಸ್ಬಿಡಾನ ಎ ನಾವುಮಂಬನರತ್ರ ಒಂಬೈನರತ್ರ ನ ನಿನ್ಗ ಬೆಳಿ
ಹ
ಹ ನೂರ ಅವ ರೂಪಾಯಿ ಹೋಗಿಬೇಕು ಉಂಟೆ ಕಷ್ಟ ಮತ್ತೇಏನಿಲ್ಲಾ ನೀನ್ ಆಗ್ಬಡುದ ಅೇ
ಹ್ಮ್
ಆಯ್ಲ್ಲ ಮತ್ ನಂದ್ ಅಕೌಂಟ್ ಕೊಟ್ಟು ನಂದ ನ ಇ ನಮಗ್ ಬರ್ತಾವ್ ಭಯಂಕರ್ ನಮ ದೊಡ್ಡಡ್ಡ ಸೇನ್ ಅದ ನಾವ್ೆತ ಆಸೆ ಪಡಂಗಿಲ್ಲ ಇ ಒ್ ಚಾಕ ಗೀಿಕ ಹಾಾಲಿಗೆ ಮೊಸರಿಗೆ ನಮ್ಮ ಅಪ್ಪ ನಾಬ್ಬಗದೇೂ ಅರವ ರೂಪಿ ಅ ಮಾಡ್ಿಡ್ನ ಅ ನ ಬದ ದಡ್ಡಮೌಂಟ್ ಐತಿ
ಈಗ ನಿನ್ಗ ನಾನ್ ನಿಂಗ ಹಾಕ್ಬೇಕಲ್ಲ ಹಾಕ್ತೀನ್ಿ ತಗೋ ಹಾ ಅಮಂಟ ಬ ಬೇಡ ಈಗ ಅಮೌಂಟ್ ಬರುತ್ತಲ್ಲಾ ದಿನ ನೀನು ನಂದ ಐಡಿಯ ಯು ಪಿ ಐ ಐಡಿ ಅಮೌಂಟ್ ನನ್ಗೆ ಬೀಳ್ತಾವ ಅಷ್ಟ
ವಷ್ಟಿಿನ ತಗೋೋ ನೀನು ಅಷ್ಟು ನೀನು ತಗೋಷ್ಟು ಇಲ್ಲ ಅದೋೂರವ ರೂಾಯ ನನಗೆ ಬೇಕಂದ್ರ ಅದ ತಗೊಂಡ್ ಬಿುೋ ನನಗೆ ಯಾವಾಗ ಒ್ ಐವತ್ತು ಅರವತ್ತು ನೂರು ಆಡ್ರ ಹಕತ ಆ ಹ ಮಾಡ್ಬಿಡವ ಅಷ್ಟ ಮಾಡಬಿಡು ನನಗೆ
ಹ್ಮ್ ಎಮರ್ಜೆನ್ಸಿ ಇದ್ದಾಗ ನಿನ್ ಕೇಳ್ತೀನಿ ನನ್ನ ಹತ್ರ ಯಾವತ್ತು ಹಂಗೆ ಇರ್ತ ದುಡ್ಡು ಖರ್ಚ್ ಮಾಡಲ್ಲ ಏನಿಲ್ಲ ಶೋರೂಮ್ ಟು ಹೋಮ್ ಹೋಮ ು ಶೋರೂಮ್ ಇ ಒಂದು ರಾಡೆ ಕರ್ಕೊಂಡ್ ಹೋಗ ಅಂದ್ರ ಅವು ಕರ್ಕೊಂಡ್ ಹೋಗಲ್ಲಾ ರತ್ಗ ಎರಡ್ನೂರು ರೂಪಾಯಿ ಕೊಟ್ರ ಕರ್ಕೊಂಡ್ ಹೋಗ್ತೇಾನ ಸೀನ್ಸ್
ನೋಡ್ರ ಒಂದ ನೋ ಒಂದ್ಿವ್ ನ ನಂದರ್ ಲೆಕ್ಕ ಒಂದ ನೂರ ಅರವತ್ತು ರೂಪಾಯ ಲೆಕ್ನಂತಂದಿಸಿದ್ದ ನಿ ಎಂಟ್ನೂರು ರೂಪಾಯಂದ ನೂರವ ರೂಪಾಯ ಒ ನೂರ ೂಪ ಒಂದ್ ದಿಸದ ಆ ಅಂತ ಅಲ್ಲಿ ಇಟ್ಬೋ ಅಷ್ಟಂದ್ಿಸಸದ ಇಲ್ಲ ನಂಗ ಏನತು ಒಂದು ಹ ಐದ್ಸ ಆರ ಸಾವಿರದಿನಾರ ಐ್ಲಿ ನೂರು ರೂಪಾಯಿ ಆಗತತ್ ನಾಕಕ್ನೂರು ಹಂಗ್ ಓಟಸ್ಕೊಂಡ್ ಇಂತ
ಓಕೆ ಡನ್ ನೀನು ಎಮರ್ಜೆನ್ಸಿ ಕೇಳ ನಾನು ನಿಂಗ ಆಾಕ್ತೀನಿ ಅದ ಇನ್ನು ಪೂರ ಕೇಳ್ತೀಿನಿ ಅ ರೀ ಪೂರಾ ಕೇಳ್ತೀನಿ ಅ ಒಂದ್ ವಾರದಾಗ ಒಂಬತ್ ಸಾವರಾ ಮಾಡ್ಕೊಂಡನಿ ಅಂತ ಅಂದ ಒಂದೇ ವಾರದಾಗ ಆಗ ನಾನು ಒಂಬತ್ ಸಾವಿರ ರೂಪಾಯಿ ಅರ್ಧ ಮಾಡಿ ನಂದ ದತ್ತ
ಅಡಿ ಹಂಗಂದ್ರೆ ಹೆಂಗ್ ಮಾಡ್ಯನ ತಪ್ಪತಾರ ಒ ನಿಮ್ ಒಂದ್ ದ್ ಒಂದ್ ತಾಸಸಗ ಅಷ್ಟ
ತೀ ನಾನ ಇನ್ನು ಪೂರಾ ಇನ್ಫಾರ್ಮೇಶನ್ ಕೇಳ್ತೀನಿ ಇವಗ ಬೇಡ ನಾವು ಹಾಕದು
ಕಳಕ ಹನ್ನೊಂದ ನಿಮಷ ಆತಲ್ಲೇ ಇ ಕಟ್ಟಾಗೋಲ್ದಲ್ಲ
ತಡಿ ಆಗುತ್ತೆ
ಒಳ್ಳೆಚ್ಚೆ ನಂಗೆ ಒಳ್ಳೆ ಕಟ್ಟ
ಕಟ್ಟಾಗ ತಡಿ ಅಾರ
ಹಾ ಮಾಡಲ್ಲ ಮಾಡಲ್ಲ ಈಗ ಗಂಗ ಹೇಳೇತ್ ನೋಡ್ ಕೇಳಿಲ್ಲ ಈಗ ಒಂದ ದಿವ್ ಒಂದಲ ಬರ ದಸೊಂಡೋಂತಾ
ಒಂದೇ ತಾಸಸ್ ಅಷ್ಟೇ ಅದು ಆಮೇಲೆ ಸ್ವಲ್ಪ ಗೇಮ್ ಇದೇನೋ ಟೈಪಿಂಗ್ ಇರುತ್ತಂತ ತಡಿ ಅದು ಪೂರಾ ಕೇಳ್ತೀನಿ ನಾನ ಎಲ್ಲಾ ಅವನಿಗೆ
ಒಂದ್ ಸತೆ ಕರೆಕ್ಟ್ ತಿಳ್ಕಾನನ್ ತಿಳ್ಕನಕ ಇಲ್ಲ ನೀನ್
ನಾನು ಅರ್ಜ ಯಾರೇನು ಕೇಳಿಲ್ಲ ಕಲ್ಲ ನೀನು ನಾನು ಫೋನ್ ಯಾವಾಗಚ್ಚಿನ್ ಗೊತ್ತ ನತ್ತದ ಯ ಇದು ಎಲ್ಲಾ ಕೆಲ್ಸ ಮುಗಸೊಂಡು ತಡಿಯರಿ ಯಾವ ಬಗ್ಗೆ ಕೇಳಂತೇಳಿ ಹಚ್ಚಿದೆ ಅಚ್ಚಿದ ಮೇಲೆ ಎನವನು ಸ ನಾ